ಹ್ಮ
ಾಯಿ
ಏನ್ ನಿನ್ ಹೆಸ್ರು
ನನ್ ಹೆಸ್ರು ಚೈತನ್ಯ ಅಂತ ನೀವು
ನನ್ ಹೆಸ್ರು ಶ್ವೇತಾ ಅಂತ
ಹೌದಾ ಚೆನ್ನಾಗಿದೀನಿ
ಹಾ ನೀವು ಚೆನ್ನಾಗಿದ್ದೀರಾ
ಹ್ಮ ಚೆನ್ನಾಗಿದಿ ನಿಮ್ ನೇಮ್ ತುಂಬಾ ಚೆನ್ನಾಗಿದೆ
ಹೌದಾ ಥ್ಯಾಂಕ್ ಯು
ಏನ್ ಓದ್ತಿದ್ದೀರಾ
ನಾನ್ ಡಿಗ್ರಿ ಮಾಡ್ತಿದ್ದೀನಿ
ಹಾ ಡಿಗ್ರಿ ಯಾವ್ ಡಿಗ್ರಿ
ಬಿ ಸಿ ಎ
ಪ ಯು ಕಮರ್ಸ್ ಅಥವಾ ಸೈನ್ಸ್
ನಾವು ಸೈನ್ಸ್ ತಗೊಂಡಿದ್ದೆ
ಹ ಸೈನ್ಸ್ೊಂ ಡ ಚೂಸ್ ಮಾಡ
ಹಾ
ಯಾಕೆ ಬೇರೆ ಕಡೆ ಹೋಗ್ಬೋತ್ತಲ್ಲ ಸೈನ್ಸ್ ತಂದ್ರೆ ತುಂಬಾ ಆಪ್ಷನ್ಸ್ ಇತ್ತಲ್ಲ ಬಿ ಎಸ್ಸ ಬಿ ಇಂಜಿನಿಯರಿಂಗ್ ಅಥವಾ ಇನ್ನು ತುಂಬಾ ಅಂದ್ರೆ ತುಂಬಾ ಬಿಸ ನರ್ಸಿಂಗ್
ಹ ಇದು ಬಟ್ ಅವೆಲ್ಲಾ ಕೆಮಿಸ್ಟ್ರಿ ಬಯಾಲಜಿ ವೆ ಲ್ಲ ಇರ್ತಾವಲ್ವಾ ಸುಮ್ಮನೆ ಇದಾಗುತ್ತೆ ಮತ್ತೆ ಕೆಲ್ಸ ಜಾಬ್ ಬೇಗ ಸಿಗತಾ ಕುಡುಲಾಂತ ಹೇಳೇಳಿ ಬಸಎ ಚಸ್ ಮಾಡಿ
ಆದ್ರೂ ನೀವು ಬಿ ಎಸ್ ಸಿ ಬಿ ಎಸ್ ಸಿ ಅಲ್ಲಿ ಲೈಕ್ ಏನಾದ್ ಸಬ್ಜೆಕ್ಟ್ ಸಿ ಬಿ ಜೆಡ್ ಬಿ ಎಂ ಸಿ ಎಸ್ ಅದ್ರ್ ತಗೊಂಡಿದ್ರೆ ತುಂಬಾ ಯೂಸ್ ಆಗ್ತಿ ಇವಾಗೇನು ಬಿ ಸಿ ಎ ಎಲ್ರೂ ಮಾಡ್ತಾರೆ ನೀವ್ ತುಂಬಾ ಈಸಿ ಅಂತ ಚೂಸ್ ಮಾಡ್ಬಿಟ್ಟಿದ್ದೀರಾ ಅನ್ಸುತ್ತೆ.
ಹ್ಮ್ ಕರೆಕ್ಟ್. ಆದ್ರೂ ಅದು ಬ ಸಿ ಎಲ್ಲ ಮಾಡ್ಯರೆ ಎಲ್ಲಾ ಕಡೆ ಕಮ್ಮನಿ ಅಂಗಡಿಗಳು ಅಲ್ಲೆಲ್ಲಾ ಹೋಗೋದಲ್ ಕಂಪ್ಯೂಟರ್ ಅಲ್ವಾ ಬೇಗ ಜಾಬ್ ಸಿಗುತ್ತೆ ಅದು ಬೇಗ ಜಾಪ್ ಸಿಗುತ್ತೆ
ಅದು ಫಲ್ ಸಿ ಎಸ್ ಬೇಸಾಲಿ
ಹಾ
ಬಿಸಲ್ಲಿ ಏನೇನ ಇರುತ್ತೆ ಲೈಕ್ ಯಾವ್ತರ ಇರುತ್ತೆ ಅದು
ಅದು ಇವಾಗ ಟ್ಯಾಲಿ ನೆಕ್ಸ್ಟ್ ಎಕನಾಮಿಕ್ಸ್ ಅಕೌಂಟೆನ್ಸಿ ಎಲ್ಲ ಬರ್ತಾವಲ್ವಾ
ಹ್ಮ್
ಆ ತರ ಇರುತ್ತೆ ಅಕೋಟೆನ್ಸಿ ಜಾಸ್ತಿ ಇರು ನೀವೇನ್ ಮಾಡ್ತಿರೋದು,
ಬಿ ಕಾಮ್ ಮಾಡ್ತಿದ್ದೀನಿ. ಹ ಪಿ ಯು ಸೈನ್ ನನ್ ಪಿ ಯು ಸೈನ್ಸ್ ತಗೊಂಡಿಲ್ಲ. ಕಾಮರ್ಸ್ ತಗೊಂಡೆ ಸೊ ನನಿಗ್ಯೋ ಚೂಸ್ ಸಿ ಎ ಹೋಗ್ಬೇಕಿತ್ತು ಬಿಕಾಮ್ ಹೋಗ್ಬೇಕಿತ್ತು ಬಿಕಾಮೆ ಚೂಸ್ ಮಾಡ್ದೆ. ನಾನು ಬಿ ಸಿ ಎಗ್ ಬರ್ಬೋದಿತ್ತು ಆಕ್ಚುಲಿ.
ಹೌದು ಏನಿಲ್ಲ ಬಿಡಿ ಕಾಮರ್ಸು ಮತ್ತೆ ಬಿ ಸಿ ಎ ಸೆಮಿ
ಆ ಅದೇ ಚೆನ್ನಾಗಿರ್ತಿತ್ತು ನಾನು ಬಿ ಸಿ ಎ ಗ್ ಬಂದಿರೆ ಬಟ್ ನಾನೇ ಬಿಡೋ ಅದು ತುಂಬಾ ಈಸಿ ಅಂತ ಹೇಳ್ತಿದ್ರು ಎಲ್ರು ಇ ಬಿಕಾಮೆ ಸ್ವಲ್ಪ ಕಷ್ಟ ಅಲ್ವಾ ಅದನ್ನೇ ಟ್ರೈ ಮಾಡೋಣ ಅಂತ ಬಿಕಾಮಿಗ್ ಜಾಯಿನ್
ಹಾ ಚೆನ್ನಾಗಿರುತ್ತೆ ಅದು.
ಬಟ್ ಫುಲ್ ಬರೀ ಟ್ಯಾಲಿ. ಪ್ರಾಬ್ಲಮ್ಸ್ ತರ ಒಂಥರ ಫುಲ್
ಆ ಅಂಗೇ ತದಲ್ವಾ ನೀವ್ ಎಲ್ ಓದಿದ್ದು ಎಲ್ ಓದ್ತಿರೋದು ಈಗ.
ನಾನು ಮೈಸೂರಲ್ಲಿ ನೀವು,
ಹಾ ಮೈಸೂರ್ ನಾವೂ ಬೆಂಗ್ಳೂರ್
ಬ್ಯಾಂಗ್ ಯಾವ್ ಏರಿಯಾ.
ಯಶವಂತ್ಪುರ.
ಯ
ನೀವ್ ನೀವ್ ಮೈಸೂರಿನಾ ನೇಟಿವು.
ಮ ನೇಟಿವ್ ಮೈಸೂರಲ್ಲ ಬಟ್ ಓತ್ತಿರೋದ್ ಮೈಸೂರ್.
ಹಾ
ಹ್ಮ್ ಮತ್ತೆ ಮೈಸೂರ್ ಕಡೆ ಯಾವಾಗಾದ್ರೂ ಬಂದಿದ್ದೀರ.
ಮೈಸೂರ್ ಸೈಡ್ ಎಂದೂ ಬಂದಿಲ್ಲ.
ಹಾ
ತ್ತ್ ಯಾವಾಗಾದ್ರು ಹಾಲಿಡೇ ಇದ್ದಾಗ
ಬನ್ನಿ ತುಂಬಾ ಚೆನ್ನಾಗಿದೆ ಮೈಸೂರು.
ಎಜುಕೇಶನ್ ಚೆನ್ನಾಗಿದೆ ಅಂತಲ್ವಾ ಅಲ್ಲಿ.
ಫುಲ್ ಸಕ್ಕಲ್ ಆಗಿದೆ ತುಂಬಾ ಇಂಜಿನಿಯರಿಂಗ್ ಕಾಲೇಜ್ ಗಳಿದೆ. ತುಂಬಾ ಡಿಗ್ರಿ ಕಾಲೇಜಸ್ ಇದೆ ತುಂಬಾ ಗೌರ್ಮೆಂಟ್ ಕಾಲೇಜಸ್ ಇದೆ. ನೀವ್ ಇವಾಗ್ ಓತ್ತಿರೋದು ಪ್ರೈವೇಟ್ ಕಾಲೇಜಾ ಅಥವಾ ಗೌರ್ಮೆನ್
ಪ್ರೈವೇಟ್.
ಹಾ ಅಲ್ಲಿ ಗೌರ್ಮೆಂಟ್ ಕಾಲೇಜಸ್
ಇದಾವೆ ಆದ್ರೆ ಅಷ್ಟೊಂದಿಲ್ಲ ಬೆಂಗ್ಳೂರ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ
ಅದೇ ಬಟ್ ಬೆಂಗಗಳೂರು ಕ ಕಂಪೇರ್ ಮಾಡ ನೈಟಿ ಪರ್ಸೆಂಟ್ ಬೆಟರ್ ಇದು ಮೈಸೂರು
ಹಾ ಸರಿ ಹ ೆ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟಿದಾವೆ,
ಮೈಸುರಲ್ಲಿ ಒನ್
ಹೌದಾ
ಇನ್ನ ಜಾಸ್ತಿನೇ ಇರ್ಬೋದು ನಮ್ದು ಡಿಗ್ರಿ ಕಾಲೇಜ್ ಅಲ್ವಾ ಸೊ ಅಷ್ಟು ಗೊತ್ತಿಲ್ಲ ಬಟ್ ಒಂದ್ ಏಳ್ ಒಂದ್ ಹತ್ರ್ ಒಳಗಿದೆ ಅನ್ಸತ್ತೆ.
ಹ್ಮ್
ಹ್ಮ್
ನನಿಗ್ ಒಂದೇ ಗೊತ್ತಿರೋದು ಮಹಾರಾಣಿ ಕಾಲೇಜು.
ಹ ಅಲ್ಲಿ ಅಲ್ಲಿಲ್ಲ ಎಲ್ಲ ಇದೆ ಬಿ ಎಸ್ಸ ಬಿ ಎ ಬಿ ಬಿ ಎ ಬಿಸಿಯನೂ ಇದೆ
ಹ್ಮ ಹ
ಎಷ್ಟೊಂದ್ ಜನ ನನ್ ಫ್ರೆಂಡ್ಸ್ ಎಲ್ಲ ಓದತ್ತಿದಿದ್ದಾರೆ ಅಲ್ಲಿ ಟೀಚಿಂಗು ಚೆನ್ನಾಗಿದೆ
ಹೌದಾ
ಹ್ಮ್
ಎಜುಕೇಶನ್ಗೆಲ್ಲ ಆ ಕಡೆನೆೇ ಚೆನ್ನಾಗಿರುತ್ತೆ ನಾನು ಬರ್ಬೇಕು ಇನ್ನೊಂದು ಅೇ ಮಾಸ್ಟರ್ ಮಾಡ್ಬೇಕ್ರ ಆಕಡೆ
ಮಾಸ್ಟರ್ ಡಿಗ್ರಿ ಮಾಡದಿದ್ರೆ ಬೆಲ್ ಚೆನ್ನಾಗಿದೆ ಆಮೇಲೆ ಓಡ್ಕೋ ಚೆನ್ನಾಗಿರುತ್ತೆ ಮೈಸೂರಲ್ಲಿ ಆದ್ರೆ ಹಾಸ್ಟೆಲ್ ಫೆಸಿಲಿಟಿ
ಹಾ ಹೇಳ್ತಿರ್ತಾರೆ ನಾವ ಫ್ರೆಂಡ್ಸ್
ಫ್ರೆಂ್ಸ್ ಯಾರಾದ್ರೂ ನೋದ್ತಾವ್ರಾ
ಹಾ ಇದ್ದಾರೆ ಅವರು ಪಿ ಸಿ ಎ ಮಾಡ್ತಿದ್ದಾರೆ ಅಲ್ಲಿ
ಹ್ಮ್ ಆಕ್ಚುಲಿ ನನ್ ಫ್ರೆಂಡ್ಸ್ ಇಬ್ಬರು ಬೆಂಗಳೂಲ್ಲ ಓದ್ತಿರೋದು ಕವನ ಮತ್ತೆ ಅರ್ಷಿತ
ಹ್ಮ
ಹಾ
ಹಾ ಹೇಳರಿ
ಎಿಸ
ಹ್ಮ್ ನನ್ ಫ್ರೆಂಡ್ಸು ಶೇಷಾದ್ರಿಪುರ ಮದ ಓದ್ಿದ್ದಾರೆ ಬೀಸಗೆ
ಹಾಗೆ ೆ ಅವ್ರು ಹೇಳ್ತಿರ್ತಾರೆ ಬೆಂಗ್ಗಳೂರ್ ಫುಲ್ ಟ್ರಾಫಿಕ್ ಕಡೆ
ಹಾ
ಹಂಗೆ ಹಿಂಗೆ ಫಲ್ಲು ಅಷ್ಟು ಹುಡುಗಿರ್ರಿಗೆ ಸೇಫ್ ಅಲ್ಲ
ಹೌದು ಬೆಂಗ್ಳೂರು ಬ್ಯಾಚುಲರ್ಸ್ಗೆ ಸೇಫ್ ಅಲ್ಲ ಹುಡುಗೀರ್ಗೆ
ಹ್ಮ ಹ್ಮ್ ಏನು ಇವಾಗ ಒಂದ ನನ್ ಏಳ್ ಗಂಟೆಗೆ ಮನೆ ಬಿಟ್ರ ಕಾಲೇಜಿಗೆ ಹೋಗಷ್ಟಲ್ಲಿ ಹತ್ತು ಗಂಟೆ ಆಗುತ್ತೆ ಫುಲ್ ಟ್ರಾಫಿಕ್ ಕಣೆ ಅಂತ ಹೇಳ್ತಿರ್ತಾರೆ
ಹೌದೌದು
ಹ
ನೆಕ್ಸ್ಟ್ು ಓದೋ ಮಕ್ಳಿಗಂತೂ ಆಗದ ಇದನಲ್ಲಿಲ್ಲ ಟ್ರಾಫಿಕ್ ತುಂಬಾ
ನಿನ್ನ ಬರ್ತಾ ಬರ್ತಾ ಇಲ್ಲ ಜಾಸ್ತಿ ಆಗುತ್ತೆ
ಹ್ಮ
ಬೆ ಎಕ್ಸಾಮ್ಸ್ ಎಲ್ಲ ಮುಗಿತ ನಿಮಗೆ
ಹಾ ಇಲ್ಲ ಇನ್ನ ನಡೀತಿದಾವೆ
ಎಲ್ಲ ನಡತಿದ್ಯಾ ್ ಪ್ರೈವೇಟ್ ಕಾಲೇಜ್ಲ್ವಾ ಯಾವ ಯಾರ ಹೇಳಡಿ ನೀವು
ನಂದ ಇವಾಗ ಸೆಕೆಂಡ್ ಇಯರ್ ಪ್ರಾಕ್ಟಿಕಲ್ ಎಲ್ಲ ಮುಗಿದಾವೆ ಿಯರಿ ನಡತಿದಾವ
ನರಿೀತಿದೆ
ನಿಮ್ಮವೂ ಮುಗುದ್ವಾ ಎಕ್ಸಾಮ್ಸ್ ಎಲ್ಲಾ
ಹ ನದಗೀತ ನಮ್ದು ಆಕ್ಚುಲಿ ನಿನ್ ನಿಮ್ದಿನ ಎಕ್ಸಾಮ್ ಹಿಡಐತೆ ನಮ್ದಿನ ಏನ್ ಬಂದ ಫೈವ್ ಡೇಸ್ಗೆಲ್ಲ ಕಾಲೇಜಸ್ ಕೆಟ್ಗುತ್ತೆ
ಹೌದಾ ಅಷ್ಟ ಬೇಗ ನ
ಹ್ಮ್ ನಿಮ್ದು ಲೇಟ್ ಆಗಿದ್ದ ಅಂದ್ರೆ ಲೇಟ್ ಆಗ ಸ್ಟಾರ್ಟ್ ಮಾಡಿದಿದ್ದಾರೆ ಅನ್ ಜೊತೆ ಸಮ್
ಹೌದು
ನಿನ್ ಕಾಲೇಜ್ ನಿನ್ ಕಾಲೇಜ್ ನೇಮ್
ನಮ್ ಕಾಲೇಜ್ ನೇಮು ಇದು ಗ್ಲೋಬಲ್ ಹಾ ಗ್ಲೋಬಲ್ ಕೇಳ
ಯಾವ್ ಏರಿಯಾ ನೀವು ಇರೋದು
ಅದು ತಟ್ಟಿ ಹಳ್ಳಿ ಅಂತ ಬರುತ್ತೆ
ಬೆಂಗಳೂರಲ್ಲ
ಹ್ಮ
ಚೆನ್ನಾಗಿದೆ ಕಾಲೇಜು
ಹಾ ಚೆನ್ನಾಗಿದೆ
ಮತ್ತೆ ಇನ್ಯಾವ್ಯಾವ ಬ್ರಾಂಚಸ್ ಇದೆ ನಿಮ್ಮ್ ಕಾಲೇಜಲ್ಲಿ
ನಮ ಕಾಲೇಜಲ್ಲಿ ಡಿಗ್ರಿ ಎಲ್ಲಾ ಪಂಚದಗಳು ಇದಿದಾವೆ
ಅಂದೆ ಬಿ ಬಿ ಎ ಬಿ ಸಿ ಎ ಬಿ ಎಸ್ಸ ಬಿ ಎ ಬಿಬಎ ಎಲ್ಲ ಐತಿಯಾ ಬಿಿಕಾಾಮ್ ಕೂಡ ಐತಿಯಾ
ಹ್ಮ ಬೀ ಕಮಯದೆೆ
ಸ್ಟ್ರೆಂತ್ ಎಲ್ಲ ಚೆನ್ನಾಗಯ್ತಾ
ಹ್ಮ್ ಪ್ರೈವೇಟ್ ಅಂದ್ಮೇಲೆ ಎಲ್ಲಾ ಇದ್ದೇ ಇರುತ್ತಲ್ ಅಷ್ಟೆಟು
ಒಂದು
ಫೀಸ್ ಫಿಫ್ಟಿ ಟು ಒಂದ್ ಲೆಕ್ ಆಗುತ್ತೆ
ಹ್ಮ್ ಅಷ್ಟೊಂದ ಕಾಸ್ಟ್ಲಿನ ನಮ್ದೇ ಪರವಾಗಿಲ್ಲ ನಮ್ದು ಕಮ್ಮಿ ಫೀಸ್ ಆಯ
ನಿಮ್ದು ಗೌರ್ಮೆಂಟಾ
ಇಲ್ಲ ಪ್ರೈವೇಟೇ ಫೋರ್ಟಿ ತೌಸಂಡ್ ಅಷ್ಟೆ
ಹೌದಾ
ನೀವು ಟ್ಯೂಷನ್ ಏನಾದ್ರು ಹೋಗ್ತೀರಾ ಎಕ್ಸ್ಟ್ರಾ
ಇಲ್ಲ ಇಲ್ಲ ಟ್ಯೂಷನ್ ಎಲ್ಲ ಇಲ್ಲ ಕಾಲೇಜ್ಗೆ ಹೋಗಕೆ ಹಾಗೆಲ್ಲ ಟ್ಯೂಷನ್ಗೆಲ್ಲ ಇ ಮೇಲೆ
ಆದ್ರೆ ನಿಜನೇ ಡಿಗ್ರಿ ಬಂದ ಫುಲ್ ಕಳು ಬಿದ್ದ್ ಬಿಟ್ಟಿದ್ದೀವಿ
ಹ್ಮ್ ಪಿ ಯುನೇ ಮುಗ್ದೋಯ್ತು ಟ್ಯೂಷನ್ಸ್ ಎಲ್ಲ
ಮತ್ತೆ ನೀವು ಎಕ್ಸ್ಟ್ರಾ ಕಾಂಪಿಟೇಟಿವ್ ಏನಾದ್ ಓದ್ದ್ದೀರಾ
ಹಾ ಅದೇ ನಮ್ಮ ಮನಲಿಲ್ಲ ಕಾಂಪಿಟೇಟಿವ್ ಹಓದು ಅಂತಿದ್ದಾರೆ ನೋಡ್ಬೇಕು ನನಗ್ ಮಾಸ್ಟರ್ಸ್ ಮಾಡಿ ಜಾಬ್ ಆಗ್ಬೇಕು ಅನ್ನಾಗಿದೆ
ಚೋಬ ಹೋಗ್ಬೇಕು ಅ ದಿದ
ಹ್ಮ್
ಆದ್ರೂ ಓದಿ ಒಳ್ಳೆ ಅಭ್ಯಾಸ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದು
ಹೌದ ಹೌದು ನೀವ್ ಓದ್ತಿದ್ದೀರಾ ಕಾಂಪಿಟೇಟಿವ್ ಏನಾದ್ರು
ನಾನು ಆಲ್ಮೋಸ್ಟ್ ಫಿಫತ್ ಸ್ಟ್ಯಾಂಡರ್ಡ್ ಇಂದ ನ ಗತಿದ್ದೀನಿ ಓದ್ಬೇಕು ಓದ್ಬೇಕು ಅಂತ ಅನ್ಕೊಂಡೆ ಬಂದ್ಬಿಟ್ಟಿದೀನಿ ಇನ್ನ ಒಂಚೂರು ಏನು ಸ್ಟಾರ್ಟ್ ಮಾಡಿರ
ಹೌದಾ ಓದಿ ಓದ್ಬೇಕು
ಹೌದು ಇನೇನು ಇವಾಗ ಹೂ ಇವಾಗಿವಾಗಿನ ಜನ್ರೇಷನ್ ನೋಡಿದ್ರೆ ಆಂಟಿಗಳಿಗೂ ಅದ ಸಂಬಳ ನಾ ಡಿಗ್ರಿ ಮುಗಿಸಬಿಟ್ಟ ಹೋದ್ರು ಅದೇ ಸಂಬಳ
ಹೌದೌದು ಕರೆಕ್ಟ್
ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಇವಾಗ ನಾವು ಓದಿ ಬರ ಬರೋದ್ ಏನು ಬರೋದ್ರುನು ಸಿಗದ್ ಕಷ್ಟ ಕ್ಯಾಟಗರಿ ಮೇಲೆ ಫುಲ್ಲು ಎಲ್ಲಾ
ಹಾ ಚೆನ್ನಾಗ ಇದನ್ ನೋಡ್ಬೇಕು ಕಾಂಪಿಟೇಟಿವ್ ನಾವು
ಓದ್ಬೇಕು ನೋಡೋಣ ಸ್ಟಾರ್ಟ್ ಮಾಡ್ತೀನಿ ನಾನುನು ಅಟ್ಲೀಸ್ಟ್ ಸ ಚಿಕುದ
ಹಾ ಹಾ
ಓದಿ ಅಂದ್ರೆ ಯಾವ ಯಾವ್ದಾದ್ರು ಗವರ್ಮೆಂಟ್ ಎಕ್ಸಾಮ್ಸ್ ಬಂದ್ರೆ ಯಾವ್ದು ಬಿಡ್ಬೇಡಿ ಅಪ್ಲೈ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹ
ಓದಬೇಕು
ಹೂ ಮತ್ತೆ ಇನ್ನೇನು ಓದೋದ್ರ ಬಗ್ಗೆ ಏೇನಾದ್ರು ಇದ್ರೆ ನನಗ್ ಕಾಲ್ ಮಾಡಿ ನಾನು ಬೇಕಾದ್ರೆ ಇನ್ಫಾರ್ಮೇಶನ್ ಗೊತ್ತ ಗಿಲ್ಲ ಅಂದ್ರೆ ತಿಳ್ಕೊಂಡಿ ನಿಮಗೂ ಹೇಳ್ತೀನಿ
ಥಾಂಕ್ ಯು
ಹೂ
ಹಾ ಹಾ ಬಾಯ್